ಹ ಹ್ಮ್ ಹೇಳಪ್ಪಾ ಕನೆಕ್ಟ್ ಆಗಕೆ ಏನೊ ಒಂದ್ ಸೆಕೆಂಡ್ ಬೇಕಂತ ಊಟ ಮಾಡ್ತಾದ್ದೀನಿ ಯಾವಾಗ್ಲೇ ಹ್ಮ್.
ಪ್ರಿಫರಿಂಗ್ ಪ್ರಿಫರಿಂಗ್ ಅಂತ ಬರುತ್ತೆ ರಿಂಗ್ ಆಗಿ ಎತ್ ಮೇಲೆ ಒಂದ್. ನಿಮ್ಶಕೆ ಒಂದ್ ಐದ್ ಸಕೆಂಡಾರ ಆಗ್ಬೇಕು ಆಮೇಲೆ ಕೆಲ್ಸುತ್
ಆಮೇಲ್ ಕೆಳ್ಸುತ್ತ ಮಾತಾಡದ್ ಹೋಗತ್ತಗೆ. ಹ್ಮ್ ಅಡ್ಗೆ ಬೇಳೆ ಸಾಂಬಾರ್ ಅನ್ನಕನವ. ಬೆಳಿಗ್ಗೆ ಪುಡಿಯೋಗರ ಮಾಡಿದೆ
ಹಾ
ಆದ್ರ ಇವ್ರ
ಈಗ ಬೆಳೆಸ ಸಂಂಬರ ಅಣ್ಣ್ಣ
ನಾ ಇವಾಗ ಮಾಡ್ಲಿಲ್ಲ
ಸ್ಟಾರ್ಟ್ ಆಗಿಲ್ಲ ಅವರೆಲ್ಲಾ ಸ್ಕೂಲ್ ಅಕ್ಕ ಹ
ಸ್ಕೂಲ್ ಒಂದೇ ತಾರೀಕ ಸ್ಟಾರ್ಟ ಒಂದರಿಂದ ಸ್ಟಾರ್ಟ ಆದ್ರೆ ಇರು ನೂಕಲ ನಾ ಇಲ್ಲ ಜ ಹಾಕಿದೀನಿ ನಮ್ಮೂರಲ್ಲೇ
ಹಾ ಸರಿ
ಹ್ಮ್್ಮ
ಹ್ಮ್
ಇಲ್ಲೇ ಓದ್ತವ್ರೆ
ಕಾಮ ಗೆರೆಲೇ ಅಲ್ವಾ
ನಾ ನಿರೋದ ಕಾಮಗಿರಿಲ್ಲ ಕವ ಮತ್ತೆ ಏನ ಸೌಂಡ್ ಬತ್ತಾದ್ರೆ ಯಾರ ಏನ ಮಾಡ್ತವ್ರ ಅನ್ಸುತ್ತ ತ್ತ
ಕೆಳಗಡೆ ಅವರು ಈಂದ್ರೆ ಬಿಲ್ಡಿಂಗ್ ಬಾಡಿಗೆ ಕೊಟ್ಟವ್ರೆ ಗೋಬಿ ಮಾಡ್ತಾರೆ ಗ್ಯಾಸ್ ಗಳ ಇಲ್ವಲ್ಲ ಈಗ ಪಾಪ ಸೌದೆ ತಗ ಬಂದುಒಡಕೊಂಡು ಸೌದೆೆಯಲ್ಲಿ ಬೇಯಿಸತಾವ್ರೆ ಅದ್ರದ್ದು ಸೌಂಡ್
ಓ ಅಂಗೆ ಸೌದಿಯಲ್ಲಿ ಮಾಡತಾರದ
ಹಾ ಸೌದರಿ ಬೇಸ್ಕೊಯ್ತವಾರೆ ಒಂದ್ ತಿಂಗಗಳಿಂದ ಅದು ಸ್ಮೆಲ್ ನಮ್ಗೆ ಆ ಸ್ಮೆಲ್ ನಂಗೆ ಒಂಥರ ಹೊಟ್ಟೆ ಎಲ್ಲ ಕಲ್ಸತಂಗ ಆಗುತ್ತೆ ಎಣ್ಣೆ ಬೈಸ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದ್ರ ಸೌಂಡ್ ಇನ್ನು ಎನಅಕ್ಕ
ಅ ಹೇಳಪ್ಪ ಗೋಬಿ ನೀ ಫೇವ್ರೇಟ್
ನೀವೆ ಎಷ್ಟ ಎಷ್ಟು ವರ್ಷ ಆಯತಿ ಇಲ್ಗ್ ಬಂದಕ್ಕ ನೀವ್ ಮದ್ವೆ ಆಗಿರೋದು ಅಲ್ಗೇನಾ ಒಂದೇ ಊರ್ಗ
ನಾನು ಮೈಸೂರಲ್ಲಿಕ್ಕ ಅವರು ಇರೋದು ನಮ್ಮ್ ಹಸ್ಬೆಂಡ್ ಅವ್ರಲ್ಲ ಅವ್ರ್ದು ಸ್ವಂತ ಊರು ಮೂರ್ ಬಂದು
ಹಾ- ಹಾ - ಹಾ
ಹ್ಮ್
ಸರಿ ಅಕ್ಕ ಅಂದ್ರೆ ಇಗ ಇರದು ದ ಮೈಸ್ ಸುರೆಲ್ಲ
ಎಲ್ಲ ಇರೋದು್ ನಮ್ಮ ನಮ್ಮ ಯಜಮಾನ್ರಿ ಇರೋದು ಮಾತ್ರ ಮೈಸೂರಲ್ಲಿ ನನ್ ಇರೋದು ಊರಲ್ಲೇ
ಹಾ- ಹಾ ಸರಿ -ಸರಿ ಅಕ್ಕ ಅಂದ್ರೆ ಒಯ್ತರ ಬತ್ತರ ಅಕ್ಕ ನ್ ನಿಮ್ಮ್ ಹತ್ರ ಟಚ್ ಇಲ್ವಾ ಹ ಹಾ ಹಾ
ವಿ
ಹ್ಮ್ ಸರಿ ಹಾಗಂಗಾದ್ರೆ ಹ್ಮ್ ಏನ್ ಅಲ್ಲಿಂದ ಒನ್ ಅವರ್ ಅಲ್ವಕ್ಕ ಒನ್ ಅವರ್ ಜರ್ನಿ ಬಂದ್ಬಿಡ್ಬೋದು ಗಾಡಿಲಾದ್ರೆ ಇನ್ನ ಬೇಗ ಬರ್ಬೋದು ಹ ಹಾ ಹಾ
ತ್ತ ಅವ್ರಿಗೆ ಫ್ರೀ ಇದ್ರೆ ಮಾತ್ರ ಬರ್ತರೆ
ಹ ಹಂಗಾದ್ರೆ ಸರಿ ನೀವು ಮೈಂಟೈನ್ ಮಾಡ್ತೀರಾ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬುಡಿ
ಈ ಅಂದ್ರೆ ನಮ್ ಪಕ್ಕದಲ್ಲೆ ಅಲ್ವಾ ನಮ್ಮ ಅವ್ವರು ಮನೆ ಇರೋದು
ಹ್ಮ ಹಂಗಾರ ಸರಿ ಹ್ಮ ಹ ಹ್ಮ ಹಂಗಾರ ಸರಿ ಯಾರಾರು ಇದ್ರೆ ಏನ್ ಅಂಸಲಕ್ಕ ಹೋಗಕ್ಕೆ ಬರಕ್ಕೆ ಹ್ಮ್ ಹ್ಮ್
ನಮ್ಮ ಅವು ಐತೆ ನಮ್ಮ ಅಪ್ಪ ಈಗ ರೀಸೆಂಟ್ ಆಗ ತರ್ಕೊಬಿಟ್ರು ಹ್ಮ್
ಹಂಗಾರ ಅಮ್ಮವ್ರ ಅವ್ರೇ ಜೊತೆಗೆ ನಿಮ್ಗೆ ಬಿಡಿ ಏನ್ ಅನ್ಸಲ್ಲ ಅಷ್ಟು
ಅವ ಎಲ್ಲ ಅವರ ಕಣಪ್ಪಾ ಅವ್ರೇ ಪಕ್ಕದಲ್ ಅವ್ರೆ ಇರ್ಬೇಕಕ್ ಒಟ್ನಲ್ಲಿ ಅವ್ರೇ ಇರ್ಬೇಕು ಅಷ್ಟೇ
ಅಷ್ಟೇ ಎಲ್ಲಾ ಹಂಗೆ ಅಲ್ಬ ಹ ಅವ್ರ ಅವ್ರ್ದೇ ಇವತ್ತು ಕಷ್ಟ
ಹ್ಮ್ ಹಸನೀರ್ಗೆ ಬಿಸಿನೀರ್ ಆಸೆ ಎಂತ
ಅಲ್ವಾ ಹ್ಮ್ ಅದ್ ಹೇಳ್ತಾರ ನಿಜ ಹ್ಮ ನೀವೆಲ್ಲಾ ಚೆನ್ನಾಗ್ತರ ಕಬಟ್ಟಿದ್ದೀರಾ ನೋಡಿ ಎಲ್ಲರ ತ್ತಗ ಬಿಡುತ್ತಲವಾ ಒಂದೊಂದ್ ಟೈಮ ಅಲ್ಲಿ
ಏನ್ ಮಾಡೋದ ವ ಅ ಮಾಡಸುತ್ತೆ ಜೀವ್ನ ಕಲ್ಸುತ್ತೆ ಪಾಠನ ಏನ್ ಮಾಡಕ್ ಆಗಲ್ಲ ನಮ್ಮವರೇ ಕಲ್ಸಬಿಡ್ತಾರೆ ಬಾ ನಮ್ಮ ಅತ್ತೆ ನಮ್ಮ ನಮ್ಮ ಅತ್ತೆವರೇ ನನ್ನೇ ಚೆನ್ನಾಗಿ ಮ ಮಾತಾಸ್ತಿದ್ರು ಗೊತ್ತ ಎರಡು ಇಬ್ರು ಹೆಣ್ಮಕ್ಳಂದಬಟ್ಟು ನಮ್ಮ ತಸಡವು
ನೋಡಿ ಈಗ್ಲೂ ಹಂಗೆ ನಮ್ಮನೇಲಿ ಹೊಸ್ತ ಹೆಣ್ಮಕ್ಳು ಅಂತ ಯಾರ ಕೇಳಿದ್ರೆ ಎಷ್ಟ ಇು ಇದಾಗ ಹೇಳ್ಕತ್ತಾರ ಗೊತ್ತಾ ಹೆಣ್ಮಕ್ಳ ಅಂತಾರೆ ಹೆಣ್ಮಕ್ಳ ಅಂತಾರೆ ನೋಡ್ಬೇಕು ಈಗ ನೋಡಿ ನಾವು ಒಬ್ರು ಕೈಲಿ ಕೂತ್ಕೋಬಾರ್ದು ಅಂತಾನ ನಾವು ಓದ್ತಿರೋದು ನಾವು ಇರದ ಅವಳ ಕೆಲ್ಸಕ್ಕೆೋಯ ತ್ತರದ ಹಂಗೆ ಏನು ನಾವು ಉಟ್ಬಿಟ್ಟವ್ರ ಅನ್ಬಿಟ್ಟು ನಾವೇನು ಅವ್ರ ಕೈಯನೇ ಕಾಯ್ಕೊಂಡ್ ಕೂತಿಲ್ಲ
ಹ್ಮ್ ನಾನ್ ಹೇಳ್ತಿರೋದು ಈಗ ಯಾವ್ದ್ರಲ್ಲಿ ಕಡಿಮೆ ಇದ್ದಾರ ಅಂತ ನಾನ್ ಹೇಳ್ತಿ
ಅಲ್ವಾ
ಮಕ್ಕಳಿಗಿಂತ ಹೆಣ ಮಕ್ಳು ಯಾವ್ದ್ರ
ಯಾವ್ದ್ರಲ್ ಕಮ್ಮಿ ನಿಜ ಅವ್ರಗೆಲ್ಲಾ ಈಗ ಮಕ್ಕ ಮಕ್ಳು ಹೆಂಗ್ ನೋಡ್ಕತಾರೆ ಗಂಡ ಮಕ್ಳು ಅನ್ನೋದನ್ನ ನೋಡಿ ಅವ್ರಗ್ ಅನುಭವ ಆಗ್ಬೇಕಿತ್ತು ಸರಿ ಇವಾಗದು ಅವ್ರಗ್ ಹೇಳ ಏನ್ ಮಾಡ್ತ ನೀಟಾಗಿ ಸರಿಯಾಗಿ ಎಲ್ಲದಕ್ಕೂ ಅವರು ಅಜೆ ತಕ್ಕಂತೆ ಹಯ್ತಾರಲ್ಲ ಗಂಡ ಮಕ್ಳು ಅವ್ರಗ ಅರ್ಥ ಆಗಲ್ಲ ಹ್ಮ್
ನನ್ನ ಮಗಳು ಹುಟ್ದಾಗ ನನ್ನ
ಗಂಡ ಮಕ್ಳು ಕಷ್ಟ
ಹ್ಮ್ ಹೌದು ಅವ್ರ ಹೇಳ್ತಾರೆ ನಮ್ಗ ಒಂದ್ಣ್ಣ ಒಂದ್ ಹೆಣ್ಣಾರ ಆಗ್ಬಾರ್ದ ನಮ್ಗ
ಹಾ ಹೌದೌದು
ಅಂತಾರೆ ಯ
ಇದೇಏನ ಅಂತಾರಲ್ಲ ಹಂಗಗೆಕ ಹಳ್ಳ ಇದರ್ ಕಳ್ಳೇರಲ್ಲ ಕಡ್ಳ್ಳೇ ಇದರ್ ಗಲ್ಲಿ
ಹ್ಮ್ ನಮ್ಮವ ಹೇಳ್ತಾಳೆ ಮಾತ್ನಾ ಹಂಗೆ
ತಾರೆ ಏನ್ ಮಾಡಕ ಆಗತ್ತ ಈಗ ಅದು ಇಲ್ಲ ಅಂದವ್ರು ಎಷ್ಟ್ ಜನ ಅವ್ರೇ ಗೊತ್ತಾ
ಅಯ್ಯೋ ನಮ್ಗೆ ಎಣ್ಣೆ ಆಗ್ಲಿ ಅಂತ್ರ ದೇವ್ರತ್ರ ಎಷ್ಟ್ ಬೇಡ್ತರ ಗೊತ್ತ ಕುತ್ತ
ಹ್ಮ್ ಎಷ್ಟ್ ಅವಮಾನಗಳನೆಲ್ಲಾ ಸಹಿಸ್ಕೊಂಡ್ ಪಾಪ ಅವ್ರರುಗಳು ಇರ್ಬೇಕೋ ಬೇಡ್ವ ಅನ್ನೋ ಸಿಚುುವೇೇಶನ್ ಗಳಲ್ಲಲ್ಲ ಅವ್ರೆ ಅಂತ್ ನ ನಮ್ಮ ಮನೆಯವಗಳಗೆ ಕರ್ಕೊ ತೋರ್್ಬೇಕು ಅವರ್ವಣ್ಣ
ಹ ಇವತ್ತುೋರ್ಸಿದ್ರು ಕಲೆೆಲ್ಲ ಕ್ಬಿಡೋರು ಅದೇ ಅತಕ್ಕೆ ಕಲೆಯೋರಾಗಿದ್ರೆ ವಯಸ್ಸಾದ್ಮೇಲೆ
ಕಾಲದಲ್ಲಿ ಹೌದು ಹ ಈಗಿನ ಕಾಲದಲ್ಲಿ ಗಂಡು ಹೆಣ್ಣು ಅಂತ ಯಾರಪ್ಪ ಪ್ಪಾ
ಹ್ಮ್ ಅದು ನನ್ ದೊಡ್ಡ ಮಗಳದು ನಾರ್ಮಲ್ ಡಿಲ್ವರಿ ನನ್ ಚಿಕ್ಕ ಮಗ್ಳೋದಕ್ಕ ಸಿಜೇರಿಯನ್ನು ವೈಟ್ ಜಾಸ್ತಿ ಅವಳ ಅಂದ್ಬಿಟ್ಟು ಸಿಜೇರಿಯನ್ ಮಾಡಿ ತೆಗಿರೋದು ಅಂತ ತ್ತ ಇದ್ರಲ್ಲೇ ನನ್ನ ಏನ ಅಂತ ಬಂದ್ ನೋಡ್ಲಿಲ್ಲ ಏ ಆಫ್ ಮಾಡ ಟಿವಿನ ಏನ ಅಂತ ಬಂದ್ ನೋಡಿ ಇಳ್ಳಿಲ್ಲ ಹ್ಮ್ ಎಷ್ಟು ಬೇಜಾರಾಯ್ತ ಅಂದ್ರೆ ಏನಂದ್ರೆ ನಮ್ಮ ಯಜಮಾನ್ರು ಸ್ವಲ್ ಕೊಟ್ಟಿರೋದ್ರಿಂದ ಬಾವ್ ನಾನ
ಹಾ ಹೌದ ಅಕ್ಕ ಅವ್ರ ಸಪೋರ್ಟ್ ಆಗಿರ್ಬೇಕು ಹ್ಮ್ ಹಾ ಮನೇಲಿ ಏನಕ್ಕೆ ಆದ್ರು ಅವ್ರ ಸಪೋರ್ಟ್ ಇರ್ಬೇಕಕ್ಕ ಮನೆಯವ್ರ ಸಪೋರ್ಟ್ ಇರ್ಬೇಕು ಇಲ್ಲ ಕಷ್ಟ ಒಂದ್ ಹೊರ್ಗಡೆ ಹೋಗ್ತಿವಿ ಅಂದ್ರೆ ಮನೇಲಿ ಏನಾರ್ರು ಮಾಡ್ ಅಂದ್ರ ಮನೆಲ್ಲಿ ಯಾರು ಬ ಾರೆ ಅಂದ್ರೆ ಏನ್ ಯಾವ್ದಕ್ಕ ಆಲಿ ಮನೇಲಿ ಸಪೋರ್ಟ್ ಮಾಡ್ಲೇಬೇಕು ಹ್ಮ್ ಇಲ್ಲಾಂದ್ರೆ ಕಷ್ಟ
ಹನಿ ಅಂದ್ರೆ
ಹ್ಮ್ ಹ್ಮ್ ಹೌದು ಆಗಲಕ್ಕ ಹೌದು ಎಲ್ಲಾನೂ ನಮ ನಮ್ಗ ಆಗ್್ದೇರಂಗೆ ನಮ್ ಮಾಡ್ದಿ ಇನ್ೇನ್ ಮಾಡೋದು
ಹಾ ಏನು ಮಾಡಕ್ ಹೋಗಲ್ಲ
ಹೌದು ಅಕ್ಕ ನೀವು ಈಗ ಅಂದ್ರೆ ಅಮೌಂ ೇ ಜಮೀನ್ ಗಿಮೀನ್ ಆಯ್ು
ನಮ್ಮ್ ಯಜಮಾನ್ರದ್ದು ಜಮೀನ್ ಐತೆ ಆರ್ ಎಸ್ ದುಡ್ಡಿಲ ಐತೆ
ಹಾ ಹಾ ಹಾ ಅದೇ ಬೆಂಗ್ೂ ಮೈಸೂರ್ಲ್ಲ ಅವ್ರೇ ಹ ಹಾ ಹಾ
ಹ ಹೋಯ್ತಾರೆ ಜಮೀನ್ ಇರೋದು ಆರ್ ಎಸ್ ದುಡ್ಡಿಲಿ ನಮ್ ತಾಯಿ ಮನೆದು ಐ್ತೆ ಎರಡ ಕ್ರೆ
ಹಾ ಹಾ ಹಾ ನೀವಕ್ಕ ಇಬ್ರೇನಾ ನಿಮ ತಮ್ಮ ನೀವ ಇಬ್ರೇ
ಅವನು ಅಂತ ಏ ಜಮೀನ್ ಏನು ಮಾಡ್ತ ಇಲ್ಲ ಬೇರವ್ರಿಗೆ ಕೊಟ್ಬುಟ್ ಅವ್ನೆ ಗುತ್ತಿಗೆಗೆ ಅವ್ರೇ ಮಾಡ್ಕತರೆ ಯಾಕಂದ್ರೆ ಇವ್ರೆಲ್ಲ ಹೋಗ್
ಹೌದು ಇವಾಗನ್ ಯಾರು ಮಾಡಲ್ಲ ಹ್ಮ.
ಗುತ್ತಿಗೆ ಕೊಟ್ಬುಟ್ಟವ್ನೆ ಅವ್ರ್ ವರ್ಷಕ್ ಇಷ್ಟು ಅಂ ಅಂತ ಕೊಡ್ತಾರೆ ಅವ್ನ್ ಕಾರ್ಪೆಂಟರ್ ಅವ್ನು.
ಹೌದಾ ಹ್ಮ್.
ತನ್
ಅದ್ರಲ್ಲು ಮಾಡ್ಬೋದು ಬಿಡಿ ಹ್ಮ್ ಜೀವ್ನ ಮಾಡ್ಬೋದು ಮಾಡ್ ಮಾಡ್ತೀವಿ ಅನ್ ಹೆಂಗ್ ಹ. ಹೌದು ಮಾಡೋರ್ಗೆ ನೂರಾರ್ ಕೆಲ್ಸ ಅಂತಾರಲ್ಲ ಹಂಗೆ ಹ್ಮ್ ಹೌದು. ಯಾರು ಎಲ್ಲೂ ಸುಮ್ನೆ ಕೊಡಲ್ಲ ಎಲ್ಗು ಎಲ್ಲೂ ಸುಮ್ನೆ ಬರಲ್ಲಕ್ಕ ಈಗ ನಮ್ಮಿಂದಾನೇ ಆಗ್ಲಿ ಏನ್ ಸುಮ್ಮನೆ ಯಾರು ಬಂದ್ ನೋಡಲ್ಲ ಯಾರು ಬಂದ್ ನೋಡ್ಕೊಳ್ಳಳಲ್ಲ ನಮ್ಮಿಂದ ಏನಾದಾರು ಐತೆ ಅದೆ ಅಂದ್ರೆ ಮಾತ್ರ ನಮ್ಮುನ್ ನೋಡ್ತಾರೆ.
ಅ ಹ ಹೌದು ಹೌದು.
ಹಂಗೆ ಕಥೆಗಳ್.
ಹ್ಮ್.
ಇಗ ನೀವು ಹಬ್ಬಕ್ ಹೋಗಿದ್ರಾ ಈಗ.
ಯ್ ಎಲ್ಲಿಗಪ್ಪಾ.
ಇಲ್ಲಿ ನಿಮ್ ಕಾಮ್ಗೆರೆಲಿ ಹಬ್ಬ ಮಾಡ್ತಾರಲ್ವಾ ಈಗ್ ಓದ್ ತಿಂಗ್ಳು ಹೇಳುದ್ನಲ್ಲ.
ಅಯ್ಯೋ ನಮ್ ಇಲ್ಲಿ ಯಾವ್ ಹಬ್ ಹಬ್ಬನು ಮಾಡಿಲ್ಲ ಏನಿಲ್ಲ ನಾವು ಆಷಾಡ್ದಲ್ ಮಾಡೋದು ಗಾಳಿ ಮರಿ ಹಬ್ಬನ. ಆಷಾಡ ಬರುತ್ತೆ ಗೊತ್ತಾ, ಆಷಾಡ ಟೈಮಲ್ಲಿ ನಾವು ಗಾಳಿ ಮರಿ ಹಬ್ಬ ಅಂತ ಮಾಡ್ತೀವಿ.
ಹ್ಮ್ ಹ್ಮ.
ಆವಾಗಲೇ ಮಾಡೋದ್ ನಾವ್ ಅಷ್ ಬಿಟ್ರೆ ಇನ್ನ್ ಯಾವ್ ಹಬ್ಬ ಮಾಮೂಲಿ ಈ ಗೌರಿ ಗಣೇಶ ಚತುರ್ ತಿ ಇನ್ನ ಮಿಕ್ಕದ ಹಬ್ಬ ಎಲ್ಲ, ಬೆಂಗ್ಗಳೂರಲ್ ಅವ್ರೇ ನಮ್ ಮಾವ ಇದ್ದಾರೆ ನಮ್ಮ್ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಫಿಫ್ಟ ಟಿ ಪರ್ಸೆಂಟ್ ಎಲ್ಲ ಬೆಂಗ್ಳೂರಲ್ಲಿ ಇರದು.
ಯಾವ್ ಕಡೆ ಅಕ್ಕ ಎಲವ್ರೆ.
ತಿ ನಗರ್ ಸ್ವಲ್ಪ್ ಇಪ್ಪತ್ ಜನ ಇದಾರೆ ಅಗ್ರ ಅಗ್ರಹಾರ್ದಲ್ಲಿ. ಕುಮಾರಸ್ವಾಮಿ ಲೇಔಟು ಜರಗ್ನಳ್ಳಿ ಕ್ರಾಸು.
ನಾವ್ ಅಲ್ಲೇ ಇರೋದು ಈಗ. ಮಾಸಮಲೆವಟ್ಟು.
ಕುಮಾರಸ್ವಾಮಿ ಲಔಟ್ಟಲ್ಲ ಅಲ್ಲಲ್ಲ ಇದಾರೆ ನಮ್ ರಿಲೇಷನ್ ಗಳು ಬಿಟ್ಟ ಬರಲ್ಲ ಏನಕ್ಕೆ ಏನಾರು ಒಂದ. ಮಾಡ್ರೆ ಒಂದ ಮದುವೆ ಮಾಡ್ರ ಬರ್ಬೋದು.
ಹೌದೌದು ಹ್ಮ ತಾನೆ.
ಅಷ್ಟ ಒಂದ ದಿನ ಸರಿ ಮಕ್ತಲೆೇ ಕುಂದ್ಬಡ್ತ.
ಹಓ ಆ ಕಾ ನೀ ಜಾಯ ವತ ಸಾಯ.
ಹ ಮಕ್ತಲ್ಲ ಏನ ಕಂಡಾಗ ಮಾತಾಡ್ತಾರಲ್ಲ. ನೀ ಅಂತ ಅ ಬಬವ ಟೀ ಮಟ್ಟಿ ಕೊತೀನಿ ಅಂತ. ಾರಲ್ಲಾ ಅಷ್ಟೇ ಅವ್ರ ಪ್ರೀತಿ ಏನಿದ್ರುನು ಇನ್ನೊಂದ್ ಅರ್ಧಗ್ ಮುಕ್ಕಾಲ್ ಗಂೆ ಆಯತ ಅನ್ಕೋಯ್ಯ ಇನ್ನು. ಹೋಗ್ಲೇಲ್ವಲ್ಲ ಇವರು. ಈ ಯಾಕಂದ್ರೆ ಅವ್ರ ಅವರು ಕೆಲ್ಸ ಕಳ ಅವ್ರು ಒಯ್ತಾ ಇರ್ತಾರೆ ನಮಗ. ಕಾಯಕ ಕುೂತ್ಕೊಂಡಾರ ಮನ್ಗಳಿ ಅವರು ಅದಕ್ಕೆ ನಮ ಹೋಗಕ ಇಷ್ಟನುೂ ಕೊಡಲ್ಲ ಚೌಟ್ರಿಗಳಿ ಮದ್ವೆ. ಗ್ ಮಾಡದ್ರೆಫಂಕ್ಷನ್ ಮಾಡ್ರೆಯ್.
ತಿೀರ್ಸ್ಕೊಂಡ್ ಬರ್ತಿರ್ತೀರಾ ಆ ಅರ್ಥ ಆಗ್ಬಿಟ್ಟುಐತಲ್ಲ ಎಲ್ಲ ಹೌದು ಹ್ಮ್ ನಾವ ಅಷ್ಟೆ. ಎಲ್ಲೋದ್ೂ ನಾವ್ ಉಳ್ಕಡಲ್ಲ ನಮ್ಮ್ನೆ ಅಂತ ಈಗ ಊರ್ಗ್ ಬರ್ತೀವಿ ಅಷ್ಟೇ ನಮ್ಮ ಅಮ್ಮನಣ್ಣಂದಿರಲ್ಲ ಅವ್ರ ಅಲ್ಲಿ ಅಜಿಪುರದಲ್ಲಿ ಏನೋ ಹೋ್ತೀವಿ ಒಂದ್ಿವಸ ಒಂದ ದಿವಸ ನೀರ ಎ ಬೆಳಗ್ ಹದ್ರೆ ಸಂಜೆ ಮಾತಾಡ್ಸ್ೊಂಡು ಹಯ್ತ ಇರ್ತವಿ ನ ಮನೆಗೆ ಬಸ ಹ್ಮ್ ಎಲ್ಲಾ ಅವ್ರವ್ರು ಹೇಳ್ಕೊಡ್ತಾರೆ ಏನ್ ಮಾಡಕ್ ಕೈತೆ ಕಲ್ತ್ಕೋಬೇಕು ನಾವ್ ಹ್ಮ್
ಹೌದು ನಮ್ಗಿಷ್ಟ ಆಗಲ್ಲಕನ ಚೆನ್ನ್ತಾಡ್ಬೇಕು ಅವ್ರರು ಹತ್ ನಿಮಿಷ ಇಲ್ಲ ಐದ್ ನಿಮಷ ಮಾತಾಡ್ಲಿ
ಹೌದು
ಹಾ ಆಮೇಲೆ
ಚೆನ್ನಾಗಿರ್ಬೇಕ ಅಷ್ಟೆ ಹ್ಮ್ ನಿಜಕ್ಕ ಕಳ್ಸಬಿಡದೆಲ್ಲ ಆಮೇಲೆ ಮಾಡದೆಲ್ಲ ಚೆನ್ನಾಗಿ ಮಾಡ್ಬಿಡ್ತಾರೆ ನಾವು ಏನ ಮಾಡ್ತಾರಲ್ಲ ಅನ್ಬಿಟ್ಟ ಮಾಡಸ್ ಹ ಕೊಂಡಿರ್ತೀವಿ ಅದ್ ಇನ್ನೊಬ್್ರ ಜೊತೆ ಹೇಳ ಅಂತ ಅದ ಏನಕ್ಕ ನಮ್ದನ್ ಮಾಡ್ಬಿಟ್ಟು ನಮ್ದನ್ ಹೇಳದ ದಾ
ಹೇಳ ಅಂತದಲ್ಲ ಹೇಳ್ತಾರೆ ನಾನು ನನ್ ಕಿವಿಯ ಕೇಳ್ಸ್ಕೊಂಡು ಎಲ್ಲರನುೂ ಎಲ್ ಬಿಡ್ಬೇಕು ಅಲ್ಬ ಬಿಟ್ಬಿಟ್ಟು ಸುಮ್ನೆ ಈಗ ಬಾಯಿ ಮುಚ್ಕೊಂಡಿದ್ದೀನಿ ಅಷ್ಟೇ ಇದೀರಾವ ಇರಿ ನಿಮಪಾಡ್ ನೀವ ಇರಿ ನಮ್ ಪಾಡಿಗ ನಾವಿದೇವ ನಮ್ಗಿಲ್ಲ ಅಂದ್ರೆ ನೀವು ಕೊಡಲ್ಲ ನಿಮಗಿಲ್ಲ ಅಂದ್ರೆ ನಾವು ಕೊಡಲ್ಲ ಅಷ್ಟೇ ನಮ್ ನಮ್ ಕಷ್ಟ ನಮ್ಗ ನಮ ದೇಹದ ಬಾರನ ನಾವೇ ಹೊರ್ಬೇಕು ಇನ್ನೊಬ್ರು ಹೊರಕ್ದ್ದ ಆ ಎಷ್ಟೇ ವೈಟ್ ಇದ್ರೂ ನಾನೆ ಹೊರ್ಬೇಕು
ಅದೇನೇ ಸರಿ ಅಕ್ಕ ಆಮೇಲೆ ಮಾಡ್ತೀನಿ ಹ